ಹಲೋ.
ಹಲೋ ಹಾ ಕೇಳಿಸ್ತದೆ.
ಹೇಗಿದ್ದೀಯ ಅಣ್ಣ
ಚೆನ್ನಾಗಿದ್ದೀನಿ ನೀನು.
ಹಾ ಚೆನ್ನಾಗಿದೆೇನೆ ನಾನು. ಅ ಬಹಳ ದಿನ ಆಯ್ತ್ ಫೋನ್ ಮಾಡಿ.
ಹಾ ನೀವೇ ಅಪರೂಪಕ್ ಮಾಡ್ತೀರಾ.
ನ ಇಲ್ಲಿ ನೀವೇ ಮಾಡ್ತೀರಾ ಅಪರೂಪಕ್ಕೆ
ಹ್ಮ ಹ್ಮ್
ಮತ್ತೆ
ಹೇಳ್ಬೇಕು ಎಲ್ಲ
ಹೇಳ್ಬೇಕು ಇವಾಗ ತಾನೆ ಕಾಲೇಜಿಂದ ಬಂದು
ಹಾ ಹಾ
ಮತ್ತೆ ಊಟ ಮಾಡಿಲ್ಲ ಮಾಡ್ಬೇಕು ಈಗ
ಹಾ ಹಾ ಹಾ
ಕಾಲೇಜ್ ಅಲ್ಲಿ ಸ್ವಲ್ಪ ನೋಟ್ಸ್ ಬರಿಯಾಕ್ ಕೊಟ್ಟಿದ್ರು.
ಹಾ.
ಅದಿಕ್ಕೆ ಫ್ರೆಂಡ್ ಹತ್ರ ಹೋಗಿದ್ದೆ
ಹ್ಮ್ ಹ್ಮ್ ಹ್ಮ್.
ಬಹಳ ಚಂದ.
ಹ್ಮ್ ಅಂದ್ರೆ ಏನ್ ಓದ್ತಿರದ ಈಗ.
ಈಗ ನಾನು ಫಸ್ಟ್ ಇಯರ್ ಡಿಗ್ರಿ.
ಹಾ ಹಾ.
ಹ್ಮ್ ಸೆಕೆಂಡ್ ನಾನು ಈಗ ಬಿ ಎ ತಗೊಂಡಿದ್ದೀನಿ.
ಹ್ಮ್ ಹ್ಮ್.
ಅಂದ್ರೆ ನನಗೆ ಆರ್ಟ್ಸ್ ಮಾಡಿದ್ದೆ ಫಸ್ಟ್ಗೆ ಅದು ಮಾಡಿದ್ಮೇಲೆ ಇವಾಗ ಬಂದೆ ಅದೇ ಇದ್ದಿದು ನನಗೆ.
ಹ್ಮ್.
ಅದಕ್ಕೋಸ್ಕರನೇ ಅದೇ ತಗೊಂಡೆ ಬಿ ಎ.
ಹಾ ಹಾ.
ಇನು ಬೇರೆೇನು ಮಾಡ್ತೀನಿ ಅಂದ್ರೆ ಬಿ ಎ ಮಾಡಿ ಬಿಕಾಮು ಮಾಡ್ಬೇಕಂತ ಇದ್ದೀನಿ.
ಹಾ ಹಾ ಬಿ ಕಾ ಮೂ ಮಾಡ್ಬೋದ ಅದು ಮಾಡಿ.
ಅಂದ್ರೆ ನಮ್ಗೆ ಫಸ್ಟ್ ನಮ್ಮ್ ಅಪ್ಪಾಜಿಯವರು. ಬಿ ಎ ಮಾಡಿ ಇದ್ ಮಾಡ ಅಂತ ಹೇಳ್ತಾರೆ ಯಾಕಂದ್ರೆ ಅವ್ರ್ ಈಗ ಗೋರ್ಮೆಂಟ್ ಕೆಲ್ಸದಲ್ಲಿ ಇದ್ದಾರಲ್ಲಾ.
ಹಾ ಹಾ
ಹಾಗೆ
ಹ ಏನ್ ಕೆಲ್ಸ ನೀವ್ ಅಪ್ಪಂದು?
ಅವರು ಟೀಚರ್.
ಹಾ ಹಾ ಅಂದ್ರೆ ಸ್ಕೂಲಿಗೋ ಇಲ್ಲ ಕಾಲೇಜಿಗೋ ಯಾವ್ತರ
ಹ ಇದೆ ಸ್ಕೂಲಿ
ಹಾ ಹಾ ಅಂದ್ರೆ ಏನ್ ತಗೊಂತಾರೆ ಅವ್ರು?
ಅವರು ಕನ್ನಡ.
ಹ್ಮ್ ಹ್ಮ್ ಅಂದ್ರೆ ಅವ್ರು ಇದೇ ತರ ಬಿ ಎ ಮಾಡಿ ಎಲ್ಲಾ ಬಿ ಎಡ್ ಎಲ್ಲ ಮಾಡಿರೋದ?
ಹಾ ಟಿ ಸಿ ಎಚ್ ಎಲ್ಲ ಮಾಡಿ ಇದ್ ಮಾಡ್
ಹಾ ಹಾ ಹಾ
ಕ್ಕೋಸ್ಕರ ನೀವು ಇದನ್ ಓದು ಅಂತ ಹೇಳಿದ್ದಾರೆ ಅದಕ್ಕೆ ಓದ್ತಾ ಇದ್ದೀನಿ ಇದ್
ಹ್ಮ ಹ್ಮ ಆಥರ
ಹಾ ಈಗ ತಾನೆ ದ್ವಿತೀಯ ಪಿ ಯು ಸಿ ರಿಸಲ್ಟ್ ಬೇರೆ ಬಂತಲ್ಲಾ
ಹಾ
ನನ್ ಮೊದಲನೆ ಪರೀಕ್ಷೆಯಲ್ಲಿ ಪಾಸ್ ಆದೆ.
ಹಾ ಹಾ
ಹಾಗಾಗಿ ಈ ಆ ಊರಿಗೆ ಆ ಊರಿಗೆ ಹೋಗೋದೇನ್ ಬೇಡ ನೀನು ಇಲ್ಲೇ ಹೋದು ಅಂತ ಇಲ್ಲಿ ರಾಯಚೂರಲ್ಲೇ ಇಲ್ಲ
ಹ ಹಾ ಹಾ
ನಿಮಗೆ ಧಾರವಾಡಕ್ಕೆ ಹೋಗಕ್ ಇಚ್ಛೆ ಇತ್ತು.
ಹಾ
ಬೇಡ ಅಂತ ಹೇಳಿದ್ರು ಮನೇಲಿ ಅದಕ್ಕೆ ಇಲ್ಲೇ ಓದೋಣ ಅಂತ ಇಲ್ಲೇ ಇದೀನಿ.
ಹಾ ಹಾ ಹಾ
ಈಗ ನಾ ಫ್ರೆಂಡ್ ಹತ್ರ ಎಲ್ಲ ಹೋಗಿ ನೋಟ್ಸ್ ಇಸ್ಕೊಂಡ್ ಬರಿತಾ ಇದ್ದೆ. ಹಾಗೆ ನೆನಪಾದೆ ಫೋನ್ ಮಾಡಿದೆ ಹಾಗೆ ಮತ್ತೆ ಏನ್ ಮಾಡ್ತಿರಾ ಊಟಕ್ಕೆ
ಮತ್ತೆ ಅದು ಮಾಡಿ ಏನೇನೆಲ್ಲಾ ಯೂಸ್ ಆಯ್ತು ಅದ್ರಲ್ಲಿ ಅಂದ್ರೆ ಯಾವ್ ತರ ಏನು?
ಅಂದ್ರೆ ಬಿ ಎ ಮಾಡಿದ್ರೆ ನನಗೆ ಬಿಸ್ನೆಸ್ ಮಾಡ್ಬೇಕಂತ ಇಚ್ಛೆ ಇದೆ ಯಾವದಾದ್ರು ಸ್ವಂತ ಸ್ವಂತ ಉದ್ಯೋಗ ಅಂದ್ರೆ ಇದು ಒಂದು ಅಂಗಡಿ ಇಡಣ ಅಂತ ಆಗ ಒಳ್ಳೆಯಂಗಡಿ ಬಟ್ಟೆ ಅಂಗಡಿ ಇಡಣ ಅಂತ ನಮ್ಮ ಊರ್ ಕಡೆ ಅಷ್ಟ ದೊಡ್ಡ ಬಟ್ಟೆ ಅಂಗಡಿ ಯಾವು ಇಲ್ಲ.
ಹಾ ಹಾ
ಬಟ್ಟೆ ತರ್ಬೇಕಂದ್ರೆ ನಮ್ಮ್ ಊರಿಂದ ಇಪ್ಪತ್ತ ಕಿಲೋಮೀಟರ್ ದೂರ ಹೋಗೆ ತರ್ಬೇಕು ಅದೀಕ್ಕೆ ಊರಲ್ಲೇ ಒಂದ್ ಇಟ್ಟ್ರೆ ಚೆನಾಗ ಸ್ವಲ್ಪ ಲಾಭನೂ ಆಗುತ್ತೆ.
ಹಾ
ಊರ್ ಜನಕ್ಕೂ ಸ್ವಲ್ಪ ಸುಲಭ ಆಗುತ್ತಂತ ಅದನ್ನ ಅಲ್ಲ ಇಡಣ ಅಂತ ಯೋಚನೆ ಮಾಡ್ದೆ.
ಹಾ ಹಾ ಅಂದ್ರೆ ನಿಮ್ಮ್ ಊರಲ್ಲೇ ಇಡ್ಬೇಕು ಅಂತ.
ಹಾ ಅಣ್ಣಾ ಈಗ ಡಿಗ್ರಿ ಮಾಡದ್ರೆ ಯಾರು ಅಷ್ಟು ಕೆಲ್ಸ ಸಿಗಲ್ಲ ಯಾರಿಗು ತಕ್ಷಣನೆ.
ಹಾ ಡಿಗ್ರಿ ಅಂದ್ರೆ ಮಾಡಿದಿ ಅಂದ್ರೆ ಡಬಲ್ ಡಿಗ್ರಿ ಮಾಡಿದ್ರೆ ಮಾತ್ರ ಕೆಲ್ಸ ಸಿಗುತ್ತೆ
ಹಾ ಹೌದು ಇಲ್ಲ ಅಂದ್ರೆ ಅಲ್ ಆಡ್ಬೇಕಾಗುತ್ತೆ ಸುಮ್ಮನೆ. ಅದಕ್ಕೋಸ್ಕರ ಮೊದಲ್ ನೋಡೋಣ ಮಾಡ್ತೀನಿ ಫೋ ಪ್ಹೋ ಓದನ್ ಮುಗಿಸತೀನಿ.
ಹ್ಮ್
ಓದನ್ ಮುಗಸಿ ಆಮೇಲೆ ಯಾವ್ದಾರು ಒಂದು ಕೆಲ್ಸ ಅಂತ ತೊಗೊಂತೀನಿ.
ಅಂದ್ರೆ ಇನ್ನ ಎಷ್ಟ ವರ್ಷ ಇದೆ ನಿಂದು ಓದದು.
ಅಣ ಇನ್ನು ನನಿಗೆ ಮೂರ್ ವರ್ಷ ಇದೆ ಮೂರಿಂದ ನಾಲ್ಕು ವರ್ಷ ಅನ್ಕೋಬಹುದು.
ಹಾ ಹಾ ಅಂದ್ರೆ ಮತ್ ಮತ್ತೆ ಬಿ ಎ ಮಾಡಿ ಮತ್ತೆ ಬಿ ಕಾಮ್ ಮಾಡ್ತಿ ಏನೋ ಹ ಹ್ಮ.
ನೋಡ್ತೀನ ಅಣ್ಣ ಆದ್ರೆ ಮಾಡ್ತೀನಿ.
ಹಾ ಹಾ
ಮನೆಯವರ ಒಪ್ಗೆ ನೋಡ್ತೀನಿ ಮನೆಯವ್ರು ಒಪ್ಪಗೆ ಕೊಡ್ಲಿಲ್ಲ ಅಂದ್ರೆ ಸ್ವಂತ ಉದ್ಯೋಗ ಮಾಡಣ
ಹಾ ಸೆಕೆಂಡು ಪಿ ಯು ಅಲ್ಲಿ ನೀನು ಆರ್ಟ್ಸ್ ಅಲ್ಲಿ ಏನ್ ತಗೊಂಡಿದ ನೀನು. ಥೂ ಆರ್ಟ್ಸ್ ಅಂತೀನಿ ಹ ಆರ್ಟ್ಸ್ ಅಲ್ಲಿ ಯಾದ ತಗೊಂಡಿದ್ದೆ.
ಅಣ್ಣ ಹಿಸ್ಟ್ರಿ ಅಂತ ಹಿಸ್ಟ್ರಿ ಎಕನಾಮಿಕ್.
ಹಾ ಹಾ ಹಾ ಹಾ
ಹ ಅಂತ ಸಬ್ಜೆಕ್ಟ್ ಅಂತ್ ಹಾಸ್ಕೊಂಡಿದೆ ಅದು ಅಂದ್ರೆ ಎಜುಕೇಶನ್ ಮಾಡಣ ಅಂತ ಇದ್ದೆ.
ಹಾ
ಎಜುಕೇಶನ್ ಅಲ್ಲಿ ಅಷ್ಟು ಜನ ತಗೊಳ್ಳಿಲ್ಲ ಯಾರು.
ಹ್ಮ್
ಅದಕ್ಕೋಸ್ಕರ ಎಕನಾಮಿಕ್ ಆರ್ಟ್ಸ್.
ಅಂದ್ರೆ ಈಗ ಕಾಂಪಿಟೇಟಿವ್ ಎಕ್ಸಾಮಿಗ ಅಂದ್ರೆ ನಿನ್ಗೆ ನೀನ್ ಓದಿರೋದಿಕ್ಕೆ ಯೂಸ್ ಆಗುತ್ತಲ್ವಾ.
ಹಾ ಆಗುತ್ತೆ ಅಣ್ಣ.
ಹಾ ಹಾ ಅಂದ್ರೆ ಯಾವ್ದೂ ಟ್ರೈ ಮಾಡಿಲ್ವಾ ಬರಿಯೋಕೆ ಇಲ್ಲ ಏನೋ ಹಾಕೋಕೆ ಎಕ್ಸಾಮ್ ಇ
ಇಲ್ಲ ಬಸ್ ಕಂಡಕ್ಟರು ಸಿಕ್ಕಿ ಓ ಅಂದ್ರೆ ಮನೇಲಿ ಒಪ್ಲಿಲ್ಲ. ಮನೇಲಿ ಬೇಡ ಅವೆಲ್ಲ ರಿಸ್ಕ್ ಕ ಇನ್ನ ಇದು ಗಾಡಿಲ ಅಡ್ಡ್ಯಡಕ ಆಗಲ್ಲ.
ಹ
ಏನಾರ ಆದ್ರೆ ಹೆಚ್ಚು ಕಮ್ಮಿ ಯಾರು ಅಂತೆಲ್ಲ ಬೈದಿದ್ದಿಕ್ಕೆ ಅದು ಬೇಡ ಅಂತ ಬಿಟ್ಟೆ.
ಹ ಹಾ
ಅದಕ್ಕೋಸ್ಕರ ಇನ್ನು ಮುಂದೆ ವ್ಯಾಸಂಗ ಮಾಡಣಂತ ಸ್ವಲ್ಪ. ಪ್ರಯತ್ನ ಪಟ್ಟೆ. ಇದಕ್ಕೋಸ್ಕರ ಇನ್ನು ಓದ್ತಾ ಇದ್ದೀನಣ್ಣ ಇನ್ನೊಂದು ಮೂರ್ ಮೂರ್ ವರ್ಷ ಆಗ್ಬೋದ ಅಣ್ಣ ಮೂರ್ ವರ್ಷ ಆಗ್ಬೋದು ಒಟ್ಟ ಅದಾದ್ಮೇಲೆ ಊರಿನ್ ಕಡೆ ಹೋಗಿ ಒಂದ ಯಾವ್ದ ಒಳ್ಳೆ. ಹಾ ಹಾ ಅಂಗಡಿ ಇಟ್ಟೆ ಸ್ವಂತ ಉದ್ಯೋಗ ಮಾಡೋಣ ಅಂತ ಬಯಸ್ತಿದ್ವಿ
ಹಾ ಹಾ
ಹು ಸಮಯ ಇದೆ ಅಣ್ಣ ಇನ್ನೂ ತುಂಬಾ ಇದೆ. ಹಾ ಮತ್ತೆ ಅಣ್ಣ
ಮತ್ತೆ ಏನಿಲ್ಲ ಅಂದ್ರೆ ತುಂಬಾ ದಿನ ಆಯ್ತಲ್ಲ ಮತ್ ಮಾತಾಡಿ ಅದಕ್ಕೆ ಫೋನ್ ಮಾಡ್ದ ಏನು ಕೇಳಣ ಏನ್ ಮಾಡ್ತಿದ್ಯಾ.
ಏ ಅಣ ಕಾಲೇಜಲ್ಲಿ ಇಟ್ಬಿಟ್ರೆ ಆಯ್ತಲ್ಲ ಅಲ್ಲೇ ಜೀವನ ಉಳದಂಗೆ ಹಂಗೆ ಅರ್ಥ
ಹ್ಮ್ ಹ್ಮ ಡಿಗ್ರಿ ಲೈಫೆ ಆತರ ಡಿಗ್ರಿ ಜೀವನಾನೇ ಆತರಾ.
ಹಾ ಬೆಳಗ ಹೋದ್ರೇನೆ ಬರೋದೆೇ ಸಾಯಂಕಾಲ ಆಗುತ್ತೆ.
ಹ್ಮ
ಅದಾದ್ಮೇಲೆ ಒಂದ್ ಸ್ವಲ್ಪ ಬೇರೆ ಕೆಲ್ಸಾನು ಮಾಡ್ತೀನಿ.
ಹ್ಮ್
ಹ ಬೇರೆ ಕೆಲ್ಸ ಅಂದ್ರೆ ಮನೆಗೆ ಯಾವ್ದರ ಒಂದು ಹಾ ಹಾ ಇಷ್ಟ ಕೆಲ್ಸ ಇದ್ದಂಗೆ ಅನ್ಕೋಬೋದ ಅದು
ಹಾ
ಆತರ ಕೆಲ್ಸ ಮಾಡ್ಕೊಂಡು ಬರೋದೇ ಆಗತಣ ಏಳು ಗಂಟೆ ಎಂಟ ಗಂಟೆ
ಹಾ
ಹಾಗಾಗಿ ಸ್ವಲ್ಪ ಓದಿನ ಮೇಲೆ ಸ್ವಲ್ಪ ನಿಗಾಡ್ಬೇಕಂತ
ಹು ಹು
ಅದಕ್ಕೆ ಫೋನ್ ಮಾಡಕ್ ಆಗಿಲ್ಲ ಹ್ಮ್ ಯಕ್ಕಾನ್ನ
ಮತ್ತೆ ಎಲ್ಲೋ ಈಗ ಈತರ ಪಾರ್ಟ್ ಟೈಮ್ ಜಾಬ ಆತರ ಈತರ ಏನೋ ಮಾಡ್ತಿಲ್ವಾ?
ಹಾ ಮಾಡ್ತಾ ಇದ್ದೀನ ಅಣ್ಣಾ
ಹಾ
ಇಲ್ಲಿ ಒಂದು ಅಂಗಡಿ ಇದೆ ಅಣ್ಣಾ ಬಟ್ಟೆ ಶೋರೂಮ್ ಆ ಅಂಗಡಿಲಿ ಸಂಜೆ ನಾಕ ಗಂಟೆಯಿಂದ ಎಂಟ ಗಂಟೆ ತನಕ ಕೆಲ್ಸ ಮಾಡ್ತವಿ ಆಮೇಲೆ ಸುಮ್ಮಾ ಜೊತೆ ಓದಕ್ಕ ಇರಬಹುದು
ಹಾ ಹಾ
ಇದು ಸ್ವಲ್ಪ ಹೊತ್ತ ಆದ್ಮೇಲೆ ಫ್ರೆಂಡ್ಸ ಜೊತೆ ಫೋನ ಮಾಡ್ತೀನಿ.
ಹ್ಮ್
ಫೋನ್ ಮಾಡಿ ಒನ ಸ್ವಲ್ಪ ಹೊತ್ತ ಮಾತಾಡಿ.
ಹು
ಹಂಗೆ ಸ್ವಲ್ಪ ನಿದ್ದೆ ಮಾಡ್ತೀನಿ ಬೆಳಿಗ್ಗೆ ಮತ್ತೆ ಎಲ್ಲ ಹುಡುಗು ಸೇರಿ ವಾಕಿಂಗ್ ಅಂತಹೋಗ್ತೆವಿ.
ಹಾ
ಮತ್ತೆ ಹಂಗೆ ಬೆಳಿಗ್ಗೆ ಡೈಲಿ ಅದೇ ರೀತಿ ಬೆಳಿಗ್ಗೆ ಹತ್ತ ಗಂಟೆ. ಕಾಲೇಶ್ ಶುರು ಆಗುತ್ತೆ. ಹತ್ತರಿಂದ ನಾಲ್ಕ ಗಂಟೆ ತನಕ ಕಾಲೇಜಲ್ಲೇ ಇರಬೇಕು.
ಹು
ಹಂಗೆ ಆಗಿದೆ ಅಣ್ಣ ಜೀವನ.
ಏನು ಮಾಡಂಗಿಲ್ಲ ಓದ್ ಓದ್ ಅಂದ್ಮೇಲೆ ಎಲ್ಲಾ ಜೀವನ ಇತರಲ್ಲಾ. ಮಾಡ್ಲೇಬೇಕು ಓದ್ತಿರ್ಬೇಕದ್ರೆಲ್ಲ ಎಲ್ಲಾ. ನಿಂದು ಅಂತಲ್ಲ ಎಲ್ಲಾರ್ದು ಅಷ್ಟೇ.
ಹೌದಣ್ಣ ಓದಿದ್ರೆ ಅಣ್ಣ ಈಗ ಬೆಲೆ ಇಲ್ಲ ಅಂದ್ರೆ ಯಾವ ಬೆಲೆನೇ ಕೊಡಲ್
ಓದಿದ್ರೆನೆ ಬೆಲೆ ಅಂದ್ರೆ ಓದಿಗಿಂತ ಸ್ಕಿಲ್ಸ್ ಮೇಲೆ ಜಾಸ್ತಿ ಈಗ ಇದು ಅಂದ್ರೆ ಈಗ ಡಿಗ್ರಿ ಇವೆಲ್ಲ ಮಾಡಿದ್ರೆ ಸುಮ್ನೆ ವೇಸ್ಟು
ಹೌದಣ್ಣ ಈ ಡಿಗ್ರಿಯಿಂದ ಏನು ಇಲ್ಲ ನಮ್ದ ಒಂದ ಸ್ವಂತ ಉದ್ಯೋಗ ಅಂತ ಏನಾದಾರು ಇದ್ದಿದ್ರೆ
ಹ್ಮ್
ಆದ್ರಿಂದಾನೇ ನಮ್ಗೆ ಸ್ವಲ್ಪ ಮನೆಗೆ ಆದಾಯ ತಂದು ಕೊಡ್ಬೋದುುತ್ತ ಹ ನಮ್ಮ ಸುತ್ತಮುತ್ತ ಊರ್ ಕಡೆ ಯಾರ್ದು ಇಲ್ಲಣ್ಣ ಬಟ್ಟೆ ಅಂಗಡಿ. ಅದಕ್ಕೋಸ್ಕರ ಅಲ್ಲೊಂದು ಬಟ್ಟೆ ಅಂಗಡಿ ಇಡಣ ಅಂತ ಇದ್ದೀನಿ.
ಒಳ್ಳೆ ಇದು
ಹು ಅದೇ ಮಾಡಬೇಕಣ್ಣ ಈಗ ಹೌದು. ಉಪಯೋಗನು ಆಗುತ್ತೆ.
ಹು
ಅವ ದೂರ ದೂರ ಹೋಗಿ ಬಟ್ಟೆ ತರ ಬದ್ಲು ನಮ್ಮ ಅಂಗಡಿಯಲಿ. ಅದೇ ನಮಗೂ ಇರುತ್ತೆ ಹೌದು.
ಹು ಒಳ್ಳೆ ಐಡಿಯಾನೆ ಇದೆ. ಶುರು ಮಾಡಬಹುದು ನೋಡು ಇನ್ನ ಓದು ಓದ್ ಮುಗಸು ಓದ್ ಎಲ್ಲ ಮುಗಸಾದ ಮೇಲೆ
ಮುಗ್ಸಿ ಅಣ್ಣಾ ಇನ್ ಒಂದ ಮೂರು ವರ್ಷ ಎಷ್ಟೇ ಇರೋದು.
ನೋ ಇಹಿ ಹಿಂಗ ಹೋಗಿ ಹಿಂಗ್ ಬಂದ್ ಬಿಡುತ್ತೆ ಎರಡ್ ವರ್ಷ.
ಹೌದ ಹು ಮತ್ತೆಣ ಮತ್ತೆ ಊರ್ ಕಡೆ ಬನ್ನಿ ನಮ್ಮಊರ್ ಕಡೆ ನೋಡ್ಕೊಂಡು ಹೋಗಿ ಅಂತೆ
ಹ್ಮ ಬರೋನ ಬರೋನ ಬರ್ಬೇಕು ಬರ್ತೀನಿ
ನೀ ಬನ್ನಿ
ಬರ್ತೀನಿ
ಹ್ಮ್ ಹ್ಮ್ ಮತ್ತೆ ಊಟ ಆಯ್ತಾ
ಊಟ ಇನ್ನ ಇಲ್ಲ ಮಾಡಿಲ್ಲ ನಿಮ್ಮದು
ಹಾ ಇನ್ನು ನಾನು ಮಾಡಿಲ್ಲ ಮನೆ ಹೋಗಬೇಕು ಮನೆಗೆ ಹೋಗಿ ಊಟ ಮಾಡಿ
ಹಾ ಅದೇ ನೋಡಣ ತುಂಬಾ ದಿನ ಆಯ್ತಾಲಾ ಅದಕ್ ಈವಗ ನೋಡಣ ಏನ್ ಹಿಂಗ ಫೋನ್ ಮಾಡ್ಬಿಟಲ್ಲಾ ಅಂತ ಹೇಳಿ ಮಾತಾಡೋಣ ಅಂತೇಳಿ ಹಂಗೆ ಮಾತಾಡ್ಕೊಂಡು ಇನ್ ಮಾಡ್ತಿದ್ದೆ ಆಚೆಗಡೆಯಿಂದ ಇವಾಗ ಜಸ್ಟ ರೂಮಿಗೆ ಬಂದೆ ಫೋನ್ ಬಂತಲ್ಲ
ಹ್ಮ
ನೀನ್ ಬಂತು ಹಂಗೆ ನೋಡಿ ಹಂಗೆ ಇದ್ ಮಾಡ
ಇ ಇಲ್ಲ ಬಾಳ ದಿನ ಆಯ್ತಲ್ಲ ಮಾತಾಡಿ ಹಾಗಾಗಿ ಮಾಡ್ದೆ ಮತ್ತ ಹಾ ಆಯ್ತಾಯ್ನು